ಹ
ಎನಡ್ದಾರೆ ಆರಾಮ ರ ನಾವನ್ ಆರಾಮ್ ನೋಡ್ರಿ ಊಟ ನಾಷ್ಟ ಹಲೋ ರೀ ಊಟ ನಾಷ್ಟ ಆಯ್ತ್ರೀ ನಿಮ್ದು ವಾಯ್ಸು ಸರಿ ಕೇಳಲ ಇದು ಬ್ರೇಕಲತದು. ಹೊರಗ್ ಬರ್ರಿ ಮನೆ ಬಿಟ್ಟು ವಾಯ್ಸ್ ಸರಿಗ್ ಕೇಳಲ್ಲ ಇದ ನಿಮ್ದು.
ರೆ ಬಸ್ನಿಗಿರಿ.
ಬಸ್ನಗೀರಿ ಎಲ್ಲಿಗ್ ಹೊಂಟ್ರೀ?
ಶಾಂಪುರ್ ರೀ?
ಹಾ ರೀ.
ಮತ್ತೇನ್ಮಾಡ್ದ್ರೀ?
ಹಬ್ಬ ಜೋರಾದ್ರಿ ಮತ್ತ ನೈಟ್ ಹೋಗನ್ ಬರ್ತರಿಲ್ರಿ. ಹಾ ರೀ
ಹೌದ್ರಾ?
ಹೂಂ ರೀ.
ಇವತ್ತೊಂದ್ ದಿನ ರಿಕ್ವೆಸ್ಟ್ ಮಾಡ್ಕೋರೀ ಮತ್ತ ಊರಗ್ ದೊಡ್ಡ ಹಬ್ಬ ಅದ ರೀ ಜಾತ್ರೆ ಅದ ಅಂತಂತ ಕೇಳ್ ಕೇಳ್ರಿ ನೋಡಮ್ ಏನಂತಾರ.
ಸರಿ ನೋಡಣ ರಿಕ್ವೆಸ್ಟ್ ಮಾಡಕತ್ತೇನ್ ಬರ್ತೇನೆ ರೀ.
ಆಯ್ತ್ರೀ.
ಹೌದ್ರಾ?
ಸರಿ.
ಮತ್ತೇನ್ಮಾಡಿದ್ರಿ ಇ ನಾನ್ ಇಲ್ಲೆ ಊರಾಗಿನ್ ನೋಡ್ರಿ ಶಿರ್ಳದಾಗೆ.
ಏನ್ ಬಟ್ಟೆ ಹಾಕಿರಿ?
ಬಟ್ಟೆ ಗಿಟ್ಟೆ ಏನ್ ಹೊಲ್ಸಿಲ್ರರಿ ತಗೊಂಡಿನ ರೆಡಿಮೆಂಟು.
ಯಾವತ್ರಿ?
ಎ ಹೊಲ್ಸಿಲ್ರೀ ನ ಸುಮ್ನೆ ಎಲ್
ಹೊಲ್ಸಿದ್ರನೆ ಎಲ್ಲ ಒಂದೇ ಆಗ್ತವ್ರೀ ಸುಮ್ನೆ ರೆಡಿಮೇಂಟ್ ಸಿಗ್ತಾವ ಹೊಲ್ಸಿದ್ದು ಏ ನಮಗೆ ಕರೆಕ್ಟ್ ಕೊಡಲ್ಲ ಹಂಗ ರಡಿಮೆಂಟ್ ತೋಯ್ತತ್ ನಾನು.
ಹೊಲ್ಸೇರ್ರೀ?
ತಗೊಂಡ್ರಿ ಇಲ್ರಿ ರೆಡಿಮೆಂಟ್ರೀ. ನಾ ಏನೊ ಒಂದ್ ಜೊತಿ ತೊಗೊಬೇಕ್ರೀ ಇವತ್ತು ಹೊಂಟಿನ್ ಮತ್ತ ಶಾಂಪುರ್ಕೆ ತಗೋಕ.
ಒಂದ್ ಜೊತಿ ಮನ್ನೇನೆೇ ತೋಂಡೀನ್ರೀ ಇವತ್ತ್ ಮತ್ತೊಂಜತಿ ತಗೋ ಹೊಂಟೇನ್ರಿ.
ಹಾ ರೀ ಮತ್ತೊಂದ್ ಜೊತೆ ತೊಗೊತೀನ್ ರೀ.
ಅದು ವಿಂಡೋಗೇನ ಕ್ಲೋಸ್ ಮಾಡ್ತರಿ ನೋಡ್ರಿ ಬಸ್ಸಿಂದು ವಾಯ್ಸ್ ಕರೆಕ್ಟ್ ಕೇಳಲ್ಲ ಇದ್ರ
ಹೌದು
ಹೌದ್ರಾ ಹ್ಮ.
ಏನ್ರೀ?
ಕಾರಿನಾಗ ರೊತಗಿಸಿ ನಡೇ
ಎಲ್ಲರ ದಣಿ ರೊಕ್ಕ ಗಳಿಸಿಲ್ಲ ಇವಾಗ ಕೈಮ ಕಲಸು
ಬಾಡಿ ಎ ಮತ್ತೆ ಪಾರ
ಯ್ ಯ ಕಡೆ ಎಲ್ರೂ ಬಿಟ್ಟನ್ ಅಡೆ ಇವಾಗ
ಯಾವದ್ರೀ
ಹಾ ರೀ ನನಗ್ ಸ್ವಲ್ಪರಂಗರ್ಲಾರದಂಗ ಐತೆ ಸುಮ್ನೆ ಬ್ಯಾಡ ಅಂತ ಬಿಟ್ಟೇನ್ರಿ ಈಗ
ಹಾ ರೀ ಎಷ್ಟ ಒಂದಐದ ಹದಿನ ಅ ಹಊಟ
ಏ ಇಲ್ರರಿ ಮತ್ತ ತಿಂಗಳ ಹಾಕತ್ತೇನ್ ನೋಡ್ರಿ ಒಂದ ತಿಂಗ್ಳ ಜಾಸ್ತಿನೇ ಆಯತ್ರಿ
ಒ ಜಾಸ್ತಿ ಆಯ್ತ ಮತ್ತೆ ಹೋಗ್ಬೇಕ ಬ
ಏ ಇಲ್ಲಾರೀ ಬಿಡ್ಬ ಸುಮ್ಮ್ನೆ ನಮಗ್ ದಕ್ಕವಲ್ತು ಊಟ ಗೀಟ ಸರಿಗ ಆಗವಲ್ತು ಅದಕ್ಕೆ ಬಿಡ್ಬೇಕಂದ್ ಮಾಡಿ ಎಂಟ ಆ್ತದೆ
ಆರಾಮ ಪೇಮೆಂಟ್ ಎಲ್ಲ ಚೋ
ಮತ್ತೆ ಅ ಬೇರೆ ಕಡೆ ಎಲ್ಲನ ಯಗಡೆ ಬಾ ಹ್ಮ ಹ್ಮ್
ಪೇಮೆಂಟ್ ಎಲ್ಲಾ
ಸರಿ ಸರಿ
ಅಷ್ಟ ಮಾಡಿ ಸಿಗಂಬು ಅಲೋ
ಹಾ ಸರ್
ಏನೇಲ್ ನೋಡ್ರಿ ಇವಾಗ ಬೇರೆ ಕಡೆ ಎಲ್ಲಾರು ಬ್ಯಾಂಕ್ದಾಗ ಕೆಲ್ಸ ಕೇಳ್ಬೇಕು ಹಾ ರೇ ಇಲ್ಲ ಇಲ್ಲ ಇಲ್ಲ ಇಲ್ಲಿ ಕೇಳಿನಿ ಪೆಂಡಿಂಗ್ಗದ ಆರಾಮ ಕೆಲಸ ಮಾಡ್ಕೊಂತ ಇದ್ದು ಬಿಡದ್ರ ಕಡೆ
ಹೆದು ಬ ಕೆಲಸ
ಹಾರೆ
ಯದ್ರ
ಬ್ಯಾಂಕ್ ಬ್ಯಾಂಕ್ದ ರೀ ಹಾ ರೀ
ಶಾಪುರ್ಕ ಬರದ ನಾನ್ಂತ ಫಿಕ್ಸ್ ರೀ ಮತ್ತೆ ತಾರನ್ ಹುಡ್ಗರ್ ಬರ್ತನಿ ಅಂದ್ರೆ ಹುಡ್ಗರ್ ಆಯ್ಕೆ ಬರ್ತಿನಿ ಯರು ಬ ಹಾ ರೀ
ಅಲ್ಲ ಮನ ನ ಕೆಲ್ಸ ನೋಡಿದವ್ರರು
ನಬೋನು ಮಾನ್ಯ ಮನೆ ಕಿ ಸ್ವಚ್ಛ ಪಡ ಅ
ಹಗ
ಹೊ
ಅರೆ
ಮತ್ತೇನ್ ರೀ
ಹ್ಮ
ಹರಿ
ಹ್ ರರಿ ಸಾಯಂಕಾಲ ರಾತ್ರಿ ಹ
ಯಕ ವಾಯ್ಸ್ ಬ್ರೇಕಲ್ಲ ಸರರಿ
ಬಡ
ಮತ್ತ ನೋ ಎಷ್ಟ ಎಷ್ಟ ಪ ಬಂದ
ಎ ಎಸ್ ಪಿ ಪಿ ಎಸ್ ಐ ಎಲ್ಲಾರು ಬಂದಿ ಅ ಎು ಮತ್ತೆ ಮಾಡುದ್ರೀ ಹಾ ರೀ ಬಂದಿದ್ರರು ಮೀಟಿಂಗ್ ಏನ್ ಚಲನೆ ಆಗ್ಯರು ಮತ್ತತ್ ಮೇಲೆ ಮೇಲೆ ಎರಡ್ ಮೂರ್ ದಂಡ ಇದಂ ಮೀಟಿಂಗ್ ಪಚ ದ ಏನ ಮತ್ತೆ ಇವರು ದರ್ಶನ ಪುರದಣಿಗಳು ಮಾತಾಡಿ ಹೋಗಿ ಬರ್ರಿ ಅಂತ ಹೇಳ್ಯಾರಂತ ಶಾಪರ್ರು ತಗೊಂಡು ಎಷ್ಟ ಅದಕ್ಕೆ
ಹೌದು
ಹಾ ರ
ಅಲ ಸ
ಏನಲ್ರರಿ ಈಗೆಲ್ಲಾ ಬಂದ ಸೈಟ್ ಸೆಕ್ಯೂರಿಟಿ ಅದಲ್ರರಿ ರ್ಸ್ ಕರ್ಸ್ತಾರತ್ರಿ ರಟೈಟ್
ಹ ಮಾಡ್ತ
ಪೊಲೀಸ್ ಬಂದೋಬಸ್ತ್ ಮಾಡಸ್ತಾರಂರಿ ಇಲ್ಲ ನೀ ಮಾಡಲಾನ ಯಾವವಾ ಯಾರ ಯ ಹಾ ಗಾಡಿ ತೋಣ ಇತಲ್ಲ ಮತ್ತೇನ್ ರೀ
ಹೌಟ ರ
ಏ ಹೇಳಳ್ಬೇಕ ನೋಡ್ರಿ ಏನ ಏನ ಮತ್ತೆ ಎ ನೋಡ್ರಿ ಹಂಗಗೆ ನಾವನ್ ಕೇಳನ್ ಸಣ್ಣಾಗ ಕೆಲ್ಸಗ ಬ್ಯಾಂಕ್ದಾಗ ಮತ್ ನೀವನ್ ಕೇಳ್ರಿ
ಹೇಳಿ
ಆರು ಅಲೋ ರೀ
ತರಲಗಿದ್ರ ನಿಮ ಭಾಷ್ಟೆ
ಅದೇ ರೀ ಕಲ್ಸ ಬ್ಯಾಂಕ್
ಹಾಗೆ ಗಾಳೆದ ಇಕ್ಕ ವಕ್ಕವ ದ ಕರೆಕ್ಟ್ ಹಾ ಹ ಸ
ಎಲ್ಲಾರ ಹ ಬರಕತಿಲ್ಲಿ ಎ ತಲ ಎಡು ವರ್ಷ ಬರತ್ತ
ಬ್ಯೂಟಿ ನೈಟ್ ಅದನ್ರಿ ಓಹೋ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಐತ್ರಿ
ಬು
ಹಾ ರ
ಹೌ
ಹೌದ್ರಾ ಇದು ಚವ ಬಾರಿ ಮಾಡನಲ್ರಿ ಚೆನ್ನಾಗ್ ಮಾಡ್ಯನಲ್ರಿ
ಸರಿ
ಹಲೋ ರೀ
ಹಾ
ಶೂ ಶೂ ಇಡಿಯೋ ಮಸ್ತ್ ಮಾಡನ ಅಲ್ರಿ ಎಂದ್ರೀ
ಹ ಹ
ವಿಡಿಯೋ ಚಲ ಮಾಡೇನ್್ರೀ ಇವತ್ ನೋಡನ್್ರ ಅವನಿಗೆ ಕೊಡ್ತನ್ ಫನ್ ಬೇಕಾರ್ ಮಾಡಬೋಿಲ್ಲ ಪಾಪ
ಹ ಹಾ ಹ ಹೌಾ
ಹಲೋ ರೀ
ಹಾ ಹ
ಪೂರಾ ಕೇಳಲಾಗಿದ್ರಿ ವಯಸ್ ನಿಮ್ದ
ಹ
ಇವಾಗನ್ ಕೇಳಲ್ಲ ಯದ್ರಿ
ಕಟ್ ಕಟ್ ಕಟ್ಲ್ಲ ಕಕರಿ ಅದು